ಹೇಳೋ ತಮ್ಮಾ
ಏನಿಲ್ಲ ಅಣ.
ಊಟ ಆಯ್ತ್ರಿ ಊಟ ನಿಮ್ದು. ಏ ಮತ್ತೆ ಎಲ್ಲ ಬೆಂಗಳೂರದಾಗ ಇರ ಏನ್
ಹ ಇಲ್ಲೇ ಅವ್ರಿ ಬೆಂಗಳೂರಾಗೆ ಅವ್ರೀ
ಹಾ ಓ
ಅಣ.
ನಡದಾರ್ ಕೆಲ್ಸ.
ಹಾ ನಡದವ್ರಿ ಕೆಲ್ಸಗೋಳ್
ಬೆಂಗ್ಳೂರ್ ಮ ಮಳೆ ಬೆ ಬೆಂಗ್ಳೂರ್ ಹೊಯ್ತಿರ್ಬೇಕು ಬೆಂಗ್ಳೂರ್ಕ್ ಮಳೆ.
ಮಯ್ ಆದ್ರೆ ಆಟ ಸರಿಯಾಗಿ ಬಂಗ್ಳೂರ.
ಇಲ್ಲ ನೋಡ್ರಿ ಈ ಕಡ್ ಮಳೆ ಇಲ್ಲ ಏನು ಬಾಳ
ಹೌದ್ರಿ ಈ ಕಡೆ ಆದ್ರೂ ಮಳೆ ಜರ. ಹ್ಮ ಕಲ್ ಚಲೋ ಅದ್ರ್ ಹಂಗೆ ಒಳಗ್ ನಿಂತಾವ್ ರೂಮ್ ನೊಳಗ ಪ್ಲಾಸ್ಟರ್ ಅವು.
ಇಲ್ಲಿ ಕಂಪನಿಯಾಗ ಪ್ಲಾಸ್ಟರ್ ಮಾಡದ
ಹಾ ರೀ ಕಂಪನಿ ಆಗ್ರಿ ಸುಂಟ ಆದ ಕಲಸಿ ಕೊಡದ್ರಿ. ಹಾ ನಿಮ್ ಏನ್ ನೋಡ ಅವ್ರಿಗ್ ಕೆಲ್ಸ ಅದ್ನಿ.
ಏನ್ ಹೇಳ್ರಿ ಲೇಬರ್ ತಗೊಂಡಬೇಕ್ ಕಟ್ಟಿಗ ಹಾಸ್ಬೇಕ ಅಂದಿವಿ ಹೋಗಿಲ್ಲ ಇವತ್ತ.
ಹ್ಮ ಹ್ಮ್ ಮಳೆನ್ ಇಲ್ರಿ ಆ ಕಡೆ
ಈಗ ಮಳೆ ಮಾತ ಇಲ್ರಿ ನೀ ಬರೇ ಬಿಸಿಲ ಅದು ಭಯಂಕರ ಬಿಸಿಲ್ರಿವತ್ತ.
ಹಾ ಹಾ ಹೌದ್ರೀ ಈ ಕಡೆ ನ್ ಬಿಸಿಲನ್ನ ಕಾಣ ಬರಲ್ರಿ ಈ ಕಡೆ ಹ್ಮ ಬರ ರೂಮ್ನಾಗಾ ಇರಬೇಕ್ರಿಲ್ಲಿ.
ಮತ್ತೆ ಎಲ್ಲಸ್ ಬಂದ್ ಮರಾಮಾರಿ ಆಗ್ಯದ್ ಊ ಎಲ್ಲಷ್ಟಂದ ಆರಾಮಾರ ಮನೆಗೆ.
ಹಾ ಅರಾಮಾರ ಮನ ನಿಮ್ ಮನ್ಯಾಗ್.
ಹಾ ಆರಾಮ ರ ಆರಾಮ ರ ನೋಡ್ರಿ.
. ಅದ ಕುಂತಿವ್ರಿ ಸುಮ್ ಬಸ್ ಸಂಘಟ.
ಬರ್ಬಕೇನ್
ಇಲ್ರಿ ಬರ್ಬೇಕ್ರ ನಾನನ. ನಾಳಿಗ್ ಬರ್ತಿವ್ರಿ. ಅ ಆರ. ಹ ಪೇಮೆಂಟ್ ಪೇಮೆಂಟ್ ಕೊಟ್ಟ್ ತಿಳ್ರೇನಾ ಆತ್ರಿರಿಗೆ ನಾಳಗ್ ಹೋಗ್ ಅಂತ ಅಂದ್ರ ಆ ಸರಿ ಲೇಟ್ ಆಯ್ತು.
ಬೆಂಬಡ್ ಚ ಪೇಮಡ್ ತನ್ಂಬತ್ರ ಅಲ್ ಅ ಹೋದ್ರೆ.
ಹಾ ನಾಳೆಗ್ ಬರ್ತರ್.
ಹಾ ಬರ ಬರ್. ಎಲ್ಲ ಫ್ಯಾಮಿಲಿ ತೋಮ್ ಆರಾಮ ರೀ ಫ್ಯಾಮಿಲಿ. ಹತ್ತೊಂಬತ್ರೆ.
ಹಾ ರೀ ಏಸ್ ಮಂದಿ ಬರ್ತೀರಿ ಫ್ಯಾಮಿಲಿ ತೊಂಡೆ ಹಾ ರೀ. ಹ ಈಗ ಆಯ್ತ್ರಿ ಬಂದ್ರಿ ಅಂದ್ರ ಬಂದೇವ್ ಅಂದ್ರ ಹೋಗಲ್ದ್ ಕ್ಕೆ ಬೆಂಗ್ಳೂರಿಗ್ ಬರಲ್ರಿ ಮತ್ತೆ.
ಆನ್ದು.
ಹ್ಮ್. ಅಲ್ಲೇ ಹೊಲ ಪಲ ಮಾಡ್ಬೇಕ್. ಕ್ರೆ.
ಹೌದು. ಹ ನೀ ಮಣ್ಣಾರ ಆರಾಮರ ಬಂದು.
ಹಾ ಆರಾಮ ಆದ್ರಿ ಅವ್ರಿಗನ್ ಆರಾಮ ಇದ್ದಲ್ಲ ಮೊನ್ನೆ.
ಹೌದ್ ನಾ ಹಚ್ಚಿದ್ದೀರ ಮೊನ್ನೆ ಮಾತಾಡಿದ್ದೇವ ಅವರಿಗೆ.
ಆ ರಿ.
ನಿಮ್ಮ್ ಅಯ್ನೋರೋ ನಿಮ್ಮ್ ಅಣ್ಣವ್ರು ಮಾತಾಡಿದ್ರು ನಿಮ್ಮ್ ಹುಡುಗುರ್ ಮಾತಾಡಿದ್ರು. ಅಲ್ಲಿ ಅ ಮೊನ್ನೆ ಹೊಲ್ಕ್ ಹೋಗಿದ್ದೀವಿ ನಿಮ್ಮ ಅನ್ ನಿಮ್ ನಿಮ್ ಮಮ್ಮೋರೋ ನಿಮ್ಕ್ ನಿಮ್ ದೊಡ್ಡಮ್ಮೋರ್ ಬಂದಿದ್ರಲ್ಲಾ.
ಹಾ ಹಾ
ಅವಾಗ ಅಲ್ಲೇ ಹೊಲ್ದಾಗೆ ಮಾತಾಡಿದ್ರಿಂದ್ ಗಾಡಿ ಬರ್ತಾರಲ್ರ
ಹಾ ಹಾ ಹೌದ್ರೀ
ಹ್ಮ್ ಅಲ್ಲಿ ಮಾತಾಡಿದೀರಿ ಫೋನ್ ಹಚ್ಚಪ್ಪ ಅಂತ ತಂದ್ರು ಹಚ್ಚಿದವಿ ಮಾತಾಡಿದಿರಿ ನಾವು
ಹ್ಮ ಹ್ಮ ನಾನ್ ಬರ ಮತ್ತೆ
ಆರಾಮೇಪ್ಪ ಅಂತಾ ತೊಂದ್ರ
ಹ್ಮ ಹಾ
ಅರಾಮೈನ ಊಟ ಗಿಟ ಆಗ್ಯದ ಅರಾಮೈನಿಗೆ ಏನ್ ತೊಂದ್ರೆ ಅಲ್ಪ ಅಂತ ಅಂದ ನಾನ ಒಂದು ನಾ ನಾನನ್ ಒಂದ್ ದಿವ್ಸ ಪತ್ತೆಗಿತ್ತ ಮಾಡ್ಕಪ್ಪ ಚಲೋ ಚಲೋ ಬೆಚ್ಚಗಿರ್ಕಾ
ಹಾ ಹಾ
ಇದು ನೋಡ್ ಜೀವನ್ ನೋಡ್ಕ ತಂದೆ ಮೊದಲು ಬಿಡು ಅದು ಕುಡಿಯ ್ರಂಸ್
ಹಾ ರೀ ಹೌದ್ರಿ ಈಗ ಅರಮಲ್ಲ ಅಂದ್ರೆ ಮತ್ತೆ ತಂಬಾಕ ಚೆನ್ನಗ್ ಕುಂಜಾರೆ ಮತ್ತೆ ವಂ ಮತ್ತ ಸಾರ್ ಕುಂತಿರ್ ಮತ್ತೆ ತೋರ್ಸವ್ರಿ ಈಗ ಆರಾಮನ್ ರೀ ಈಗ
ಅದೇ ಅಂದಿ ನಾವನು ಅದದು ಬಿಟ್ಟ ಬಿಡ್ರಿ ಎಲ್ಲಾ ಡ್ರಿಂಕ್ಸ್ ಮಾಡೋದು ತಿನ್ನೋದು ಪಾನದು ಅದು ಇಲ್ಲಾಂದ್ರೆ ಅದೆಲ್ಲ ಮಾಡಕ್ ಹೋಗ್ಬೇಡ್ರ ಅ ತಂದನಿ ನಾನು ಮಾತಾಡಿದ್ದಿನಿ ನಾನು ಅನ್ನ ಸರಿಯಾಗಿ ಮಾಡಲ್ತ ಹಾ ಮಾಡಲ್ ತೋರ ಆತ ತಂದ್ರ ಅದು
ಹಾ ಹೌದು ನಾವನ್ ಕೆಲ್ಸಕ್ ಹೋಯಿತಿವಾಲ್ ರೀ ಇಲ್ಲಿ ಇರಲ್ರೀ ನಾವಂದ ಬಗ್ಲಾಗ ಹ್ಮ್ ಸಂಜಿ ಮುಂದ ಬರ್ತೀವ್ ನಾವ ಆಮಲೆ ಕೆಲಸಕ್ಕೆ ಹೋಯಿತಿವಂದ್ರ
ಅದೇ ಮಾತಾಡಿದಿವು ರೀ ಬಾ ಬಾ ಬರ್ತ್ ಬರ್ತೀಯೋ ಏನೋ ಕೇಳ್ದಿ ಇಲ್ಲ ನಾವು ದೇವ್ದ ದಪ್ಪ ದ್ ದಿವಸ್ ಬರ್ತವ ಅಂದ್ರೆ ದಪ್ಪನ್ ದಿವಸ ಬರ್ಬೇಡಪ್ಪ ಬಂದ್ರ ಏಳನೇ ತಾರೀ ಬಂದು ಹೋಗ ಅಂದೇ ನಾನು ಇಲ್ಲದ. ಹಾಂ ಏಳನೆ ತಾರೀಕು ಸ್ವಪ್ ಕೆಸ ಅದ ಅಂತ ತನಕತ್ತಿದ
ಹೌದ್ ಹೌದ್ರಿ ನಾಳೆಗ್ ಬರ್ತವ್ರೀ
ಹಾ ರೀ ಆ ಮತ್ತೆ ಶಾಲ ಹುಡುಗರ ಪಡಿಗ ಶಾಲ ಚಾಲಾಗಲ್ರೀ ಇದ ಹ್ಮ ಶಾಲೆ ಗುಡುಗುರ್ಗ ಹಚ್ಬೇಕ್ರ
ಅಚ್ ಬಾಗ್ರೀ ಶಾಲಿ ಹುಡುಗ್ರಿ ಈಗ ಶಾಲಿ ವಿದ್ಯಾ ಕಲಿಸ್ರರಿ ಸ್ವಲ್ ಚಲೋ ಆದ್ರಿ
ಹ್ಮ ಅದ್ರಾಗ ನಾವ್ನ್ ಹೋಗಲ್ಲ ಸಾಲಿಗೆ ಅವ್ರ ಒಲ್ಲ
ಏ ಮತ್ ಹಂಗ್ಯಾದ್ರಿ ದೊಡ್ಡವರು ಓದ್ಲಿ ಯಾಕಂದ್ರ ಸ್ವಲ್ಪ ಹುಡುರ್ಗೇನ ಓದ್ಸ್ಬೇಕಲ್ರರಿ ಸ್ವಲ್ಪ ಏಟನ್ ಟ ಸ್ವಲ್ಪ ಸ್ವಲ್ಪ ಏಟ ಏಟ ನಾಲೇಜ್ ಕಲ್ಸ್ಬೇಕ್ರ ಮಾಡಸ್ಬೇಕ ಹಾ ಏನ್ ಇವತ್ತು ಈಗಿನ ಈಗಿನ ಕಾಲದ ಏನಾದ್ರೆ ಮನೆ ಮೇನ್ ಅದೇ ಅ ಸಾಲಿ ಕೆಲ್ಸೋದು.
ಹ್ಮ ಅದೇ ನೋಡ್ಬಕ್ ಇಲ್ಲೇ ಶುರ್ವಾದಾಗ ಆಕ್ರ ಹಾಕಬಕ್ ಇ ಶಪ್ರಕ್ ಹಾಕಬಕರಿ.
ಹೌದ್ರೀಯ.
ಹಾ ರೀ.
ಹೌದೌದು ಆಬಿಡ್ಬಾರ ಹುಡುಗುರು ಹಓಸ್ರ ಚಲೋ- ಚಲೋ ವಿದ್ಯಾ ಕಳ್ಸಿರಿ.
ಹತ್ಯಾದ್ರಿ ಕೆಲ್ಸ ನಡಲ್ದ್ರಿ ಈಗ ಬಾಳ. ಹ್ಮ್. ಈಗ ಅಬ್ನ ಬಂದ ಅಲ್ ದೊಡ್ಡ .
ಹೌದೌದು.
ಹ.
ಎಲ್ಲ ಕಲ್ಸ್ರಿ ಕಲ್ಸ್ರಿ ವಿದ್ಯಾ ಕಲ್ಸ್ರಿ ಹುಡುಗ್ರಿ ಬಿುಡ್ಬಾಡ್ರಿ ಏನೇನ್ ಏನ ಕಲ್ಸ್ರಿ. ಇದು ಮಾಡ್ರ ಹ್ಮ್.
ಹಂಗಾದ್ರೀ ಚೊಲ ಹಂಗದ ಹಂಗ್ರೀ. ಈ ಹೊರ್ಸನ್.
ಇ ನಾಳಗ್ ಸ್ವಲ್ ಮೀಟಿಂಗ್ ಇಟ್ರ ಇಲ್ಲಿ ನಮ್ಮೂರಲ್ಲಿ.
ಹ್ಮ್ ಹ್ಮ್ ಯಾಕ್ರೀ.
ಮೊರಮ್ಮ ಹಬ್ಬ ಸಲಗೆ ಸ್ವಪ ಸ್ವಲ್ಪ್ ಜಗಳ ನಡೆದಾವ ನಾಳಿಗೆ ಮೀಟಿಂಗ್ ಆದ. ದೇವರು ಶಾಪರ್ಕ್ಕೆ ಹೋಗೋದು. ಕ್ಯಾನ್ಸಲ್ ಅಂತ ಹೇಳಾಕತ್ತಾಳ
ಯಾಕ್ರಿ
ಯಾಕೆದ್ರೆ ಸ್ವಪ್ ಕಿರಿಕಿರಿ ಡಿ ಸಿ ಆರ್ಡರ್ ಕೊಟ್ಟಾದರ.
ಹ್ಮ್ ಹ್ಮ್ ಮತ್ತೆ ಹೋದ ವರ್ಸ ಎಷ್ಟ ಅನ್ರಿ ಇದ್ದರು ಹೋಗ್ ಬಂದಾರಲ್ರೀ ದೇವ್ರ.
ಎಲ್ಲ ವಯ್ ಬಂದದಲ್ರರಿ ಮತ್ ಇವಾಗ ಏನ ಪ್ರಾಬ್ಲಮ್ ಆದಗೊತ್ತಾಗಲ್ಲನ್ . ಅದು ನಂಬಲ್ಲಿ ಒಂದು ಲೆಟರ್ ಬೇಡ ಬಂದ ನೋಡಿದೆ ನಾನು ಅದು ಹೊದರ್ಸಿಂದ ಲೆಟರ್ ಪ್ಯಾಡ ಅದ ಬೀಗುಡಿ ಟೇಷನ್ ಕೊಟ್ಟಿದ್ದದು. ಅದೇ ಲೆಟರ್ ಪ್ಯಾಡ್ ಮೇಲೆ ಇದು ಮಾಡ ಅವ್ರ ಏನ್ ಮಾಡ್ತಾರ.
ಹೌದ್ರೀ. ಹಾ
ಹೌದ್ರೀ.
ಆಯ್ತಾಆಯ್ತ ಆರಾಮ ಇರಲ್ರಿ.
ಆರಾಮ್ ನೋಡ ಆರಾಮ್ನ ನೀವು
ಊಟ ಆಗಾದ್ರೆ ಸುಮ್ಮ್ ಇಲ್ಲೆ ಕುಂತೀವರಿ ಹೊರಗಡೆ.
ಹೌದೌದ ಹೌದು ಏ ನಾಳೆ ನಾಳೆ ಬರ್ಬೇಕಂದ್ರೆ.
ಹಾ ನಾಳೆ ಬರ್ತವ್ರಿ ಚೇಜ್ ಮಾಡ್ಯಾಕ್ ಬರ್ತವ್ರಿ.
ಹೌದ ಹೌದು.
ಹ್ಮ್ ನಾಳೆ ಬಂದ್ ಇರ್ತವಿ ನೋಡ್ರಿ ಅಲ್ಲಿ ನಾಡದ ಇರ್ತವ್ರ.
ಹೌದ್ರಿ
ಹ್ಮ್. ಚೆಂಜ್ ಮಾಡಿ ಕುಂತೀವಂದ್ರ ನಾಳೆ ಮುಂಜೆಲೆ ಬರ್ತೇವ ರಿ
ಹೌದೌಹೌದೌಹೌದೌದು
ಅದರೆ ಇಲ್ಲಿ ಹೊಲ ಮನ ಬಂದವರಿಗೆೆ ಏನ ಮಾಡತಿ ಹಸಗಿಸ ಮಾಡ್ಕೊಂಡ್ ಬೀಜ ಗಿಜ್ ಊರಬೇಕರಿ
ಹೌದ್ ಮಾಡ್ಬೇಕ ಏನ್ರ ಬಂದವ ಹೊಲ
ಮಾಡ್ಬೇಕ್ರೆ ಹ್ಮ ಹತ್ತಿನ ಹಚ್ಚಬೇಕಂತರ ಹಚಾರ ಅಂತ ನ ಮನರ್ ನೆತ್ತಿ
ಏನ್ ಮಾಡ್ತಾರೆ ಮಳೆ ಇಲ್ಲ ಏನಲ್ಲ ಏನ್ ಹಚ್ತಾರೆ ನೋಡ್
ಹ್ಮ್ ಅದೇ ನೋಡ್ಬ್ರಿಕ್ರಿ ಮಳೆಗಿಳಿ ಬಂತ ಅಂದ್ರ ವದಲ್ ವಾದ ಬಿಜಾನು ಹಾಕಬೇಕರ್ ಮತ್ತೆ
ಎಲ್ಲ ನೋಡ್ ನೋಡ ಹಚ್ಚತೀನಿ ಸ್ವಲ್ಪ ಮಳಿ ಇಲ್ಲ ಏನಿಲ್ಲ
ಹ ಅದೇ ರೀ ಮಳೆ ಬಂದ್ಗಳ್ರೀ
ಹ ಹಾ ಯಾಕಂದ್ರ ಮಳಿ ಕೆಲ್ಸಾ ಕೆಲ್ಸ ನೋಡ್ಕ ಮಳಿ ನೋಡ್ಕಂದ್ರ ಮ ಕೆಲ್ಸ ಮಾಡ ಮಳಿ ಮದ್ರಾಗಿ ಈ ವರ್ಷಳ ಕಡಿಮೆ ಅದು ಮೊಳೆುವ
ಹಾ ಮಳಿ ಕಮ್ಮ ಆದ್ರಿ ಪೂರಾ ಅಕಡಿ. ಹ್ಮ್ ಔಸ್ರ ಔಸರ ಮಾಡಿಗೆಸಿ ಹಚ್ ಬಿಡ್ತಾ ನೋಡ್ರಿ ಬೀಜಾ ಅದಕ್ಕೆ ಸಲ್ಯಾಗಿ ನೋಡ್ರಿಂಗ ಮನಿಂದ ಆಗ
ಈಗ ಬಾಳ ಪ್ರಾಬ್ಲಮ್ ಆಗ್ಯಾರ ಇನ್ನ ನಮ್ಮ್ ಊರಲ್ಲಿ ಈಗ ಅರ್ಧ ಮಂದಿ ಬಾಳ ಮಂದಿ ಇದ ಮಾಡ್ಬಿಟ್ರ ಈಗ.
ಹಾ ರಿ ಹೌದ್ರಿ
ಹಾ ಈ ಊರಾರ ಊರವಾರ ಊರವರ ಬಿ ತ್ತಾರ ಬಿತ್ತಾರ ಈಗ ಅದ್ರಾಗ ಮಳಿ ಇಲ್ಲ ಏನಿಲ್ಲ. ಸುಮ್ನೆ ಹಾಕಿ ತುಟ್ಟಿ ಬೀಜ ಹಾಕಿ ಕುಂತೆಲಪ ಭೂಮಿ ತಾಯಿಗ ಅಂತತ್ಕೊಂತನ್.
ಹ್ಮ ರಿ ಹಂಗೆ ಆಗ್ಯವ್ರಿ ಮತ್ತೆನ ನಾಟ್ಯಾವ ಮಾಡವ್ರ ಹೀನ. ಹ
ಹೌದ್ರಿ ಬಾಳ ಪ್ರಾಬ್ಲಮ್ ಆಗ್ಯದ್ರಿ ಈಗ.
ನೀವು ಬಿತ್ತೀರ್ಯನ್ರಿ ನೀವು.
ಬಿತ್ತ ಬಿಟ್ಟರಿ. ನಮ್ಮ ಮನ್ಯಾಗ ನಮ್ಮ ಬಾಬಾರ ಹಾರ. ಇರ್ತಾರಲ್ರಿ ಅವ್ರೇ ಬೀತ್ತ ಬಿಡ್ತಾರೀ.
ಹೌದ್ರೀ ನಾಟ್ಯಾವ್ರೆ.
ಹಾ
ನಾಟ್ಯಾವ್ರೆ.
ಇಲ್ ನಾಟಿಲರಿ ಹಿ
ನಾಟಿಲ್ರಿ. ಹ್ಮ್ ಹ್ಮ್ ನಮ್ಮು ನಾಟಿ ಸರಿಯಗ್ ನಾಟ್ಯವಂತ. ತ್ರಿನಾ ಹಾ ಹೀನ ಒಂದ್ ಹೋಲ ಚಂದ ನಾಟವಂತರಿ ರೀ ಹೀನ ಒಂದ್ ಹೊಲ. ಚಂದ ನಾಟಿಲಂತರಿ.
ಅವುನ್ರಿ
ಒಂದ ಹೂಲ ಚ ವ ಒಂದ್ ಹೂಲ ನಾಟ್ಯದ ಅಂತ್ರೀ ಒಂದ್ ಹೂಲ ನಾಟಿಲ್ಲ ಅಂತರಿನ.
ಮತ್ತ ಡಬಲ್ ಹಚ್ಬೇಕತ್ತಲ್ರರಿ ಬೀಜಾ.
ಹ್ಮ ಮತ್ತ ಡಬಲ್ ಹಸಬೇಕ್ರೀ ಮತ್ ಏನ್ ಮಾಡ್ತ್ರಿ ಮಳಿನೆ ಬರವಲ್ದಲ್ರಿ. ಹ ಹ ಸರಿ ನಾನ್ ಬಂದ್ರಕ್ಕಂತ ಬರ್ತ.
ನೋಡ್ರಿ ಅಚ್ಚಾಗಿ ಮತ್ ಅಚ್ಚಾಗ ಮೊದ್ ಮೊ ಮೊದ್ಲು ಈಗೆ ವಾಸ ಮತ್ ಮಳೆ ಬಂದ ಮೇಲೆ ಸರಿ ಮಾಡ್ರಿ.
ಬೇರೆ ಮಳೆ ಬಂತ ಅಂದ್ರ ಹಚಂತ ಮಾಡಿವ. ಹ್ಮ್ ನಾವನ್ ಬರ್ತವಲ್ರಿ ನಾಡದ ಹ್ಮ ನಾವನ್ ಒಳಗ್.
ಬರಿ ಬರಿ ಬರಿ ಬರ ಒಳಲ್ಲ ನೋಡ್ ಬರೆ ಬಂದು ನೋಡ್ಕೊಂಡು ಇದು ಮಾಡ್ರಿ ಸ್ವಚ್ಛ ಮಾಡುದ ಸ್ವಚ್ಛ ಸ್ವಚ ಮಾಡ್ರಿ.
ಹ್ಮ್ ಸ್ಛಚ ಎಲ್ಲಾ ಅತ್ರಿ ಬಿತ್ತಾರ ಅಂತ್ರಿ ಅವ್ರನು ಹ್ಮ್ ಹ ಮತ್ತೆ ಬೀಜಾಕದ ಅಷ್ಟೇ ಆದ್ರಿ ವಾರದವಾಗ
ವಾದಲದಲ್ಲಿ ಬೀಜ ಹಾಕದ ನೋಡ್ರಿ ಹೌದ ಹೌದ ಹೌದು ಹ
ಅ ನಾಳೆ ನಾ ನಾಳೆ ಕುಂತ್ರೆ ನಾಳೆ ಮುಂಜಾನೆ ಬಂದ್ ವೈತಿವರಿ ನಾಡದ
ಹೌದ ಹೌದ ಸೈಕಲ್ ಗಡಿ ಕುದ್
ಹಾ ಸೈಕಲ್ ಗಾಡಿ ತಗೋತರಿ
ಹೌದೌದು ಹ್ಮ್ ಹ್ಮ್
ನಿಮೇನ್ ಬೀಜ ಹಾಕಂತ ಇಲ್ ನಿಮನ್ ನಾಟೆ ಈ ಸಲ
ಏ ಅ ಮಾನೆ ಪಟ್ಟಿ ಹಾಕೇತ್ತರಿ ಇನ್ನೊಂದ್ ಎರಡ್ ಪ್ಯಾಕೆಟ್ ಹಾಕತ್ತರಿ
ಹಾ ಹಾ
ಓಂ ಎಕನ್ ಈ ಚಲೋನಾಟಿಲ್ಲರೀ ಎಡಹೋಲ್ಲ ಚಲೋನಾಟಿಲ ಮಾನೆ ಪಟ್ಟಿ ಇದು ಸ್ವಪ್ಪ ಇದು ಆಗೇದ್ರ.
ಹೌದ್ರರಿ ಕಳೆಪಳಿ ಹೊಡದ್ರಿ
ಗಳೆ ಪಳೆ ಆಗವರಿ ಗುರಳ ಹೋಡದ. ರ ಎಲ್ಲಾ ಆಗ್ಯಾರ ಬಿತ್ತಾರ ಹೊಲ್ಲಾನು ಬಿತ್ತಾರ ಆ ಸ್ವಲ್ಪ ಬೀಜ ನಾಟಿಲರೀ ಅಷ್ಟ ಷ್ಟೆ
ಹೌದ್ರೆ ಆಯ್ತ ಆಯ್ತ
ಹ್ಮ್
ಅನದೆ ಕೆಲ್ಸ
ಏನಿಲ್ಲ ನೋಡ್ರಿ ಮತ್ತತ್ ಲೇಬರ್ ತಗೊಂಡ್ ಹೋಗ್ಬೇಕು ಲೇಬರ್ ತಗೊಂಡ ಬರ್ಬೇಕಂತಿ ನಾಳೆಗ್ ಹೋಗ್ ಏನೇನ್ ತ್ತರನ್
ಹೌದ್ರಿ ಕಲ್ಸಕ್ರೆ
ಹ್ಮ್ ಹ್ಮ್ ಹೋಗ್ಕ್ಮಂದಿ ಜಮಾ ಇತ್ ಅಂದ್ರ ಹೋಗಬಕ್ ನಾಳೆೆಗೆ
ಹ್ಮ್ ಮಂದಿ ಜನ ಎಲ್ಲಾ ಅನ್
ಈ ಜಮ ಇಲ್ರಿ ಸ್ವಲ್ಪ ಆರು ಏಳು ಮಂದಿಾರಷ್ಟೇ
ಹ್ಮ ಹ್ಮ ಬೇ ಬರು ಇದ್ದಮತ್ತೆ ವಾದ ವರ್ಸ
ಆರು
ವದಾರ ಸಿದ್ಧಲ್ರಿ ಲೇಪರ್
ಹ ಇದ್ದ್ ಅಲ್ರಿ ಸ್ವಲ್ಪ ಹೊಡ್ತಾ ಇ್ ಬಿಿಟ್ಟ್ರೀ ಕಡೆ ಕಡ್ಯ ಅ ಏನ್ಾವ ಹ ಹೋಗ್ಯವ್ರಿ ಜಲ್ದಿ ಬರಲ್ಿ ಈಗ ಹೋದವರು ಹ ಈಗ ಅದ ಏನ್ ಜೋರ್ ಜಲಿ ಮಾಡ ಬರಲ್ರರಿ ಅವ್ರಗನ್ನು
ಹ ಹ ರೀ
ಯಾಕ ಏನ್ ಕೊಟ್ಟಗಿಡ್ ಬಿಟ್ಟ ಕೊಟ್ಟಗಿಡ್ ಬಿಟ್ಟಪ್ಪ ಅ್ರ ಮಾ
ಹ ಹಾ ಹಂಗಗೆ ಆದ್ರರು ಮತ್ತೆ
ಆದ ಆದದ್ರ ಸರಿಯಾಗಿ ಸುಮ್ ಕುಂತ್ರೀ ನಾಳೆ ನೋಡ್ಬೇಕ ಇ ಎಷ್ಟು ಮಂದು ಹತ್ತು ಮಂದಿ ಆದ್ರರು ಚಲೋ
ಹ ರೀ ಹಾಗಳ ನಾನ್ ದೋಲ್ಸಾಗ ನಚ್ಚಿದ್ದ್ರೀ ಊಟ ಅ ಮಾಡ್ದ ಅಂತ ಕೇಳಿದ ರೀ ಹಾಗೆದ ಅಂತಂದಾರೆ
ಹೌದೌದ್ರ
ಹ್ಮ ಅವರು ಮತ್ತ ಮುಂಂತವಂತ ಅಂದಾರೆ ದವಲ್ಸ ಹೌ
ಸರಿ ಫೋನ್ ಬರಕತ್ತ ಮಾತಾಡ್ತನ್ ದಗಡೆಗೆ
ಹ್ಮ